ಹಲೋ, ಹಲೋ. ಕೇಳಿಸ್ತಿದೆಯಾ.
ಹಾ ಕೇಳಿಸ್ತಿದೆ ಏನ್ ಮಾಡ್ತಿದ್ದೀರಾ.
ಏನು ಇಲ್ಲ ಬರಿಯೋದಿತ್ತು ಬರ್ಕೊಂಡ್ ಕೂತಿದ್ದೆ ನೀವೇನ್ ಮಾಡ್ತಿದೀರಾ.
ನಾವ್ ಸುಮ್ನೆ ಪರಿಸರನ ನೋಡ್ತಿದ್ವಿ.
ಹೌದಾ.
ಹಲೋ
ಹಲೋ
ಹಾ ನಾವ್ ಹಾಗೆ ಕೂತ್ಕೊಂಡು ಪರಿಸರ ನೋಡ್ತಿದ್ವಿ ಗಾಳಿ ತಗೋತಿದ್ವಿ. ಬೇಸಿಗೆ ಅಲ್ವಾ.
ಹಾ ಹಾ
ಹ್ಮ್ ಮತ್ತೆ ನೀವೇನ್ ಮಾಡ್ತಿದ್ರಿ ಅಂದ್ರೆ ಬರ್ಕೋತಿ ಏನ್ ಬರ್ಕೊತಿದ್ರಿ.
ನಮ್ದು ಅಸೈನ್ಮೆಂಟ್ ಇತ್ತು ಅದು ಬರಿತಾ ಇದ್ವಿ.
ಹೌದಾ ಮತ್ತೆ ಏನ್ ಊಟ ಏನ್ ತಿಂದ್ರಿ.
ಊಟ ಮಧ್ಯಾಹ್ನನನಾ.
ಹ್ಮ್
ನಾವು ಮಧ್ಯಾಹ್ನ ಅನ್ನ ಟೊಮೆಟೊ ಚಟ್ನಿ ತಿಂದ್ವಿ ನೀವೇನ್ ತಿಂದ್ರಿ.
ನಾವೇ ಅ ನಾವು. ಪಲಾವ್ ತಿಂದ್ವಿ ಮತ್ತೆ ಇವಾಗ ಸಾಯಂಕಾಲ ಏನಾದ್ರು ತಿನ್ನೋ
ಹಾ ನಾವು ಬಿಸ್ಕೆಟ್ ಬ್ರೆಡ್ಡು ಬಿಸ್ಕೆಟ್ ಮತ್ತೆ ಟೀ ಎಲ್ಲ ತಿಂದ್ವಿ.
ಹೌದಾ ಈ ಮೋಡದೊಳಗಡೆ ಕರ್ನಾಟಕ ಬರುತ್ತಲ್ಲ ಕರ್ನಾಟಕ ನಕ್ಷತ್ರ. ಚಿತ್ರ.
ಹೂ
ಕರ್ನಾಟಕ ನಕ್ಷ, ನಕ್ಷ ನಕ್ಷಚಿತ್ರ ಬರಲ್ವಾ. ಆ ತರ ಬಂದಿದೆ ಕ ಇದ್ರೊಳಗಡೆ ಮೋಡದ್ರೊಳಗಡೆ.
ಹೌದಾ ಎಲ್ಲಿರೋದ್ ನೀವು.
ನಾವು ಬೆಂಗಳೂರಲ್ಲಿ ಇರೋದು ನೀವು.
ಹೌದಾ ನಾವು ಬೆಂಗಳೂರಲ್ಲೆ ಇರೋದು.
ಹೌದಾ ಹಾ!
ಹೌದು
ಹ್ಮ್ ಮತ್ತೆ ಏನ್ ಊಟ ಅಂದ್ರೆ ನಿಮ್ಗ ಏನೇನ್ ಅಡ್ಗೆ ಮಾಡಕ್ ಬರುತ್ತೆ. ನಿಮ್ಗೆ ಏನ್ ಏನ್ ಅಡ್ಗೆ ಮಾಡಕ್ ಬರುತ್ತೆ ಹಾ ನಿಮ್ಗೆ ಏನೇನ ಅಡ್ಗೆ ಮಾಡಕ್ ಬರುತ್ತೆ ಹಲೋ ಕೇಳಿಸ್ತಿಲ್ವಾ
ಹಲೋ
ಹಾ ಹೇಳಿ
ಹಾ ಹೇಳಿ ಮತ್ತೆ ಏನ್ ಮಾಡ್ತಿದ್ರಿ
ಹು ಏನ್ ಮಾಡ್ತಿಲ್ಲ ಸುಮ್ನೆ ಹಾಗೆ ನೋಡ್ತಿದ್ವಿ ನೀವು
ಏ ನಾವು ಬರಿತಾ ಇದ್ವಿ
ಹೌದಾ ಏನ್ ಬರಿತಿದ್ರಿ
ಅದೇ ಅಸೈನ್ಮೆಂಟ್ ಇತ್ತು ಕಂಡ್ರಿ
ಹೌದಾ ಮತ್ತೆ ಇನ್ನ ಅಡ್ಗೆ ಮಾಡಕ್ ಬರ್ತ್ತಾ ಅಡ್ಗೆ ಮಾಡಕ್ ಬರುತ್ತಾ ನಿಮ್ಗೆ
ಹಾ ಹಾ ಬರುತ್ತೆ ನಿಮ್ಗೆ
ನಿಮ್ ಕಡೆ ಫುಲ್ಲು ಶಬ್ದ ಬರ್ತಿದೆ ನೋಡಿ ಸ್ವಲ್ಪ
ಹೌದಾ ಇವಾಗೂ ಬರ್ತಾ ಇದ್ದೀನಾ
ಹಾ
ಇವಾಗೂ ಬರ್ತಿದ್ದೇನಾ
ಹಾ ಇವಾಗ ಬರ್ತಿಲ್ಲ
ನಿಮ್ಗೆ ಬರುತ್ತಾ ಅಡ್ಗೆ ಮಾಡಕೆ
ಇಲ್ಲ ನಂಗೆ ಬರೋದಿಲ್ಲ ಯಾವ ಅಡ್ಗೆ ಮಾಡೋಕು ಬರೋದಿಲ್ಲ ನಿಮ್ಗೆ ಬರುತ್ತಾ
ಹಾ ಬರುತ್ತೆ
ಏನೇನ್ ಮಾಡಕ್ ಬರುತ್ತ ನಿಮ್ಗೆ
ನಾವು ಎಲ್ಲ ಮಾಡ್ತೀವಿ ನೀವು ಸಸ್ಯಾರಿನ ಮಾಂಸಹಾರಿನ ಸ್ವಲ್ಪ ಮಳೆ ಎಲ್ಲ ಶುರುವಾಗಿ ಆದ್ಮೇಲೆ ಹೌದಾ
ಹೂ
ಮತ್ತೆ ಏನೇನ್ ತಿಂತೀರಾ ಮಾಂಸ ನಾವು ಮಾಂಸಾಹಾರಿ
ಹ ಏನೇನ್ ತಿಂತೀರಾ ಅದ್ರಲ್ಲಿ
ನಾವು ಇದು ಕೋಳಿ ಮತ್ತೆ ಮೊಟ್ಟೆ ಅಷ್ಟೆ
ಹೌದಾ ಯಾಕೆ
ನಂಗ ಅಷ್ಟೇ ತಿನ್ಬೋದು ನೀವೇಏನೇನ್ ತಿಂತೀರಾ
ನಾವು ಕೋಳಿ ಕುರಿ ಹ ಅಷ್ಟೆ ಮೀನು
ತಿಂತೀರಾ ಮೀನು
ಹಾ ತಿಂತೀವಿ ನೀನ್ ಬರುತ್ತಾ ಇದ್ರ್ದದು ನೀನು ಮೀನ್ ತಿನ್ನೋದಿಲ್ವಾ
ಇಲ್ಲ ಇಲ್ಲ ತಿನ್ನಲ್ಲ
ಚೆನ್ನಾಗಿರುತ್ತಲ್ವಾ ತಿನ್ಿ
ನನ್ ಕೆ ದಿನ ಚಿಕ್ಕ ವಯಸ್ಸಿಂದನೂ ತಿಂದ ಅಭ್ಯಾಸ ಇಲ್ಲ ಕಂಡ್ರಿ
ಹೌದ
ಬೋನಸ್ ಟ ಹ್ರೆಡ್ ಪೆ
ಚೆನ್ನಾಗಿ ಇತ್ತ
ಹಲೋ
ಮತ್ತೆ ನೀವೆಲ್ಲಾದ್ರೂ ಪ್ರವಾಸಕ್ಕೆ ಹೋಗಿದ್ರಾ
ನಾ
ನಿಮ್ಮನೆಯವ್ರ್ ಜೊತೆೆ ಹೋಗ
ಹೌದಾ?
ಹಾ ನೀವು ಎದುಕ್ಕೂ ಹೋಗಿಲ್ವಾ?
ನಾವೇ
ಹ ಹೌದೌದು
ಹಲೋ
ಹ ಹಾ ಹೇಳಿ.
ನೀ
ಹ ಹಾ ನಾವ್ ಎಲ್ಲೂ ಹೋಗಿರ್ಲಿಲ್ಲ.
ಹೌದಾ?
ಹ್ಮ
ಮತ್ತೆ ಇವತ್ತು ಎಲ್ಗೂ ಆಚೆ ಹೋಗಿರ್ಲಿಲ್ವಾ? ಇವತ್ ಎಲ್ಗೂ ಆಚೆ ಹೋಗಿರ್ಲಿಲ್ವಾ?
ಹಾ ಮತ್ತೆ ಇನ್ನೆಲ್ಲೂ ಆಚೆೆಗ್ ಹೋಗೇ ಇರ್ಲಿಲ್ಲ ಮತ್ತೆ ನೀವ್ ಯಾಕೆ ನೀವ್ ಚೆ ಹೋಗಿಲ್ವಾ ಇವತ್ತು ರಜೆ ಇತ್ತಲ್ಲಾ.
ಹಾ ಇಲ್ಲ ಇವತ್ತು ರಾತ್ರಿ ಆರ್ ಸಿ ಬಿ ಮ್ಯಾಚ್ ಇದೆ ಅಲ್ವಾ.
ಹಾ
ಹಾ ಅದು ನೋಡ್ಬೇಕು ಅಂತ ಇದ್ದೀವಿ ನೋಡಿ, ನೀವ್ ನೋಡಲ್ವಾ?
ಹ ಹಾ ಹೇಳಿ ಹೇಳಿ.
ನೀವು
ಇಲ್ಲ ನಮ್ಗೆ ಕ್ರಿಕೆಟ್ ಬಗ್ಗೆ ಏನು ಗೊತ್ತಿಲ್ಲ.
ಹಾಂ
ಕ್ರಿಕೆಟ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ.
ಹೌದಾ ಕಲ್ತ್ಕೊಳಿ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ ನೋಡಕ್ಕೆೆ.
ಮತ್ತೆ ಮತ್ತೆ ಇನ್ನೇನ್ ಸಮಾಚಾರ?
ಏನೂ ಇಲ್ಲ ನೋಡಿ ಇವತ್ತು ಅದೇ ಕ್ರಿಕೆಟ್ ನೋಡಬೇಕು, ಅದು ನಾವು ಹಾಸ್ಟೆಲಲ್ಲಿ ಇರೋದು.
ಹಾ ಮತ್ತೆ ನೀವು ಎಲ್ಲಾದೂ ಈ ನಿಮ್ಮ ನಿಮ್ಮೂರ್ ಸ ನಿಮ್ಮೂರ್ ಕಡೆ ಎಲ್ಲೂ ಪ್ರವಾಸಿ ಸ್ಥಳಗಳಿಲ್ವಾ?
ಹೂಂ ಇದೆ ನಮ್ಮೂರ್ ಕಡೆ ಎಲ್ಲ.
ಅಹ ಯಾವ್ದಾದ್ರು ಒಂದು ಪ್ರವಾಸ ಸ್ಥಳ ಹೇಳ್ತೀರಾ ಫುಲ್ ಅಂದ್ರೆ ಫುಲ್ಲು ಪ್ರಸಿದ್ಧ ಆಗಿರ್ಬೇಕ್ ಆ ದೇವಸ್ಥಾನ.
ಹಂಪಿ ಗೊತ್ತಾ ನಿಮ್ಗೆ?
ಯಾವ್ದು?
ಹಂಪಿ ಹಂಪಿ.
ಹಾ ಗೊತ್ತು ಗೊತ್ತು, ಹೇಳ್ತೀರಾ ಸ್ವಲ್ಪ ಅದ್ರ ಬಗ್ಗೆ ಹೇಗೆ ಹೆಂಗೆ? ಅದ್ ಏದಕ್ ಪ್ರಸಿದ್ಧ.
ಅದೆೆಲ್ಲಾ ನಂಗೆ ಗೊತ್ತಿಲ್ಲ ಕಂಡ್ರಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿಲ್ಲ ನಾವು.
ಹ್ಮ್ ಮತ್ತೆ ಇನ್ನೆದ್ರ್ ಬಗ್ಗೆ ಗೊತ್ತು ನಿಮಗೆ? ಹಾ.
ಕಡೆ ಯಾವ್ದಿದೆ ಪ್ರಸಿದ್ಧವಾದ ಜಾಗ?
ಅ ನಮ್ ಕಡೆ ಯಾವದು ಅಷ್ಟ್ ಷ್ಟು ಪ್ರಸಿದ್ಧವಾದ ಜಾಗ ಯಾವುದೂ ಇಲ್ಲ ಅಲ್ಲಿ ಪಟ್ಟದ್ಕಲ್ಲು ಹೈ ಗೊತ್ತಾ ನಿಮಗೆ?
ಹಾ ಹಾ ಗೊತ್ತು ಗೊತ್ತು.
ನಿಮ್ಗೆ ಬೇಲೂರು ಹಳೆ ಬಿಡು ಗೊತ್ತ ಅಲ್ಲಿ ಚನ್ನಕೇಶ್ವ ದೇವಸ್ಥಾನ ಇದ್ಯಲ್ಲಾ.
ಹಾ ಹೌದು
ನಿಮ್ಗೆ ಧರ್ಮಸ್ಥಳ ಗೂತ್ತಾ.
ಹಾ ಗೊತ್ತು ಗೊತ್ತ.
ಹ ಧರ್ಮಸ್ಥಳದಲ್ಲೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಗೊತ್ತಾ.
ಹಾ ಹೌದ ಹೌದು.
ಚೆನ್ನಾಗಿದೆ ಅಲ್ವಾ ಅಲ್ಲಿ ಹೋಗಿದ್ದೀರಾ ಯಾವಾಗಲಾದ್ರು.
ಇಲ್ಲ ಹೋಗಿಲ್ಲ ಹೋಗ್ಬೇಕು.
ಹ ಮತ್ತೆ ಇನ್ನೇನೇನ್ ಗೊತ್ತು ನಿಮ್ಗೆ.
ನೀವು ಬೆಂಗಳೂರ್ ಅಲ್ಲಿ ಇರೋದಾ.
ಹಾ
ನಿಮಗೆ ಬೆಂಗ್ಳೂರಲ್ಲಿ ಯಾವ ಯಾವ ಸ್ಥಳಕ್ಕೆ ಹೋಗಿದ್ದೀರಾ.
ಹಾ ಮತ್ತೆ ಇನ್ನೇನೇನ್ ಗೊತ್ತು ನಿನ್ಗೆ.
ಯಾವವ್ ಸ್ಥ ಅಲ್ಲ ಯಾವ ಸ್ಥಳಕ್ಕೆ ಹೋಗಿದ್ದೀರಾ ನೀವು.
ಅಷ್ಟೇ ನಾ ಅದೇನ್ ಹೇಳುದ್ನಲ್ಲ ಇವಾಗ ಬೇಲೂರು ಹಳೇಬೀಡು.
ಅಲ್ಲ ಅಲ್ಲ ಬೆಂಗ್ಳೂರಲ್ಲಿ ಬೆಂಗ್ಳೂರ್ ಬೆಂಗ್ಳೂರಲ್ಲಿ.
ಬೆಂಗ್ಳೂರಲ್ಲಿ ನನ್ ಗೆಳತಿರ್ ಜೊತೆ ಬಂಡೆಮಕ್ಕಳಮ್ಮನ ದೇವಸ್ಥಾನಕ್ ಹೋಗಿದ್ದೆ.
ಹೌದಾ
ಆಯ್ತಾ ಅವಾಗ್ ಇನ್ನ ಅದೇ ನಮ್ ಗೆಳತಿ ಊರ್ ಒಳ್ ಕಡೆ ಎಲ್ಲ ಹೋಗ್ ಬಂದ್ಬಿಟ್ಟು ಅಲ್ಲಿ ಮುಂದೆಗಡೆ. ಒಂದ್ ಕಲ್ಲು ಇದೇ ಐತ ಆ ಕಲ್ ಇಟ್ಕೊಂಡ್ರೆ ಆ ಕಲ್ ತಿರ್ಗುತ್ತೆ ನಾವ್ ಅಂದ್ಕೊಂಡಿದ್ ಆಗುತ್ತೆ ಅಂದ್ರೆ ತಿರ್ಗುತೆ. ಕಿರ್ರ್ಕಿ ಅ ಎರಡ್ ಕೈ ಯಲ್ಲಿ ಜಾಯಿನ್ ಆಗುತ್ತೆ ಲಾಸ್ಟ್ಗೆ ಎಂಡಿಗೆ.
ಹ್ಮ್
ನನ್ ಗೆಳ್ ಅಂದ್ರೆ ನಾನು ಆತರ ಬೇಡ್ಕೋಬೇಕಾದ್ರೆ ಜಾಸ್ತಿ ಜನ ಇರ್ಲಿಲ್ಲ ಅದೇ ನನ್ ಗೆಳ್ ತಿ ಬೆಡ್ಕೋಬೇಕಾದ್ರೆ ಪುಲ್ಲು ಅಂದ್ರೆ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ.
ಹೌದಾ
ಇವಾಗ ನಾನ್ ಗೆಳತಿ ಏನ್ ಮಾಡಿದ್ದಾಳೆಫುಲ್ಲು ಮಗ್ದಳ್ ಆಗ್ಬಿಟ್ಟಿದ್ದಾಳೆ ದೇವ್ರ ದೇವರಲ್ಲಿ.
ಹ್ಮ್
ಕಲ್ಲಿಗೆ ಮುತ್ ಕೊಡ್ತವ್ಳೆ ಎಲ್ಲಿ ನಿಂತ್ಕೊಬಿಟ್ಟು.
ಹಾ ಹಾ ಹೌದಾ
ಅಮೇಲೆ ಫುಲ್ಲಲ್ಲಿ ನಿಂತಿದವರ್ ಎಲ್ಲಾ ಫುಲ್ ನಗಾಡ್ಬಿಟ್ರು ಗೊತ್ತಾ.
ಅಯ್ಯೋ ಪಾಪಾ
ಹ್ಮ್ ಮತ್ತೆ ನೀವ್ ಹೋಗಿಲ್ವಾ ಈ ತರ ನಿಮ್ ಗೆಲ್ತಿ ಯಾವ್ದೇ ನಿಮ್ ಗೆಲ್ತಿಯ ಯಾವದೇ ತರ ಈ ತರ ಮಿಸ್ ಇದು ತಪ್ ಮಾಡಿಲ್ವಾ.
ಇಲ್ಲ ಇಲ್ಲ ಆತರ ಏನ್ ತಪ್ಪ ಮಾಡಿಲ್ಲ ಅಂದ್ರೆ ನಾವು ಅಂದ್ರೆ ಬೆಂಗ್ಳೂರಲ್ಲಿ ನಮ್ಗೆ ಇಸ್ಕನ್ ಗೊತ್ತು. ಮತ್ತೆ ಕಬ್ಬನ್ ಪಾರ್ಕು ಲಾಲ್ಬಾಗು.
ಕಬ್ಬನ್ ಪಾರ್ಕ್ ಎಲ್ಲಾ ಪ್ರೇಮಿಗಳಲ್ವ ಹೋಗೋದು.
ಇದೆ ಹಂಗೇನಿಲ್ಲ ಯಾರಂದಿದ್ದು.
ಅದು ಹೆಂಗಿರುತ್ತೆ ಜಾಗ.
ಅಲ್ಲೆಲ್ಲಾ ತುಂಬಾ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಆಟಾಡ ಆಟ ಆಡೋದೆಲ್ಲಾ ಇದೆ.
ಹೌದಾ ನಾನು ಹೋಗ್ಬೇಕು ಎ ಎಲ್ಲಿದೆ ಹೇಳಿ.
ಅದು ಅಡ್ರೆಸ್ ಗೊತ್ತಿಲ್ಲ ಆದ್ರೆ ಮೆಟ್ರೋ ಇಂದ ಹೋಗಿ ಹೋಗ್ತೀವ್ ನಾವು.
ನಾನು ಇಷ್ಟ್ ದಿನ ಕಬ್ಬನ್ ಪಾರ್ಕು ಲಾಲ್ಬಾಗ್ ಎಲ್ಲಲ್ಲ ಅಂದ್ರೆ ಪ್ರೇಮಿಗಳು ಇರ್ತಾರೆ ಅದಕ್ಕೆ ಹೋಗ್ಬಾರ್ದು ಅಂ ತ ಹೋಗಿಲ್ಲ.
ಹಂಗೇನ್ ಇಲ್ಲ ಕಣ್ರಿ ನಾವ್ ಹೋದಾಗ ತುಂಬಾ ಫ್ಯಾಮಿಲಿಸ್ ಇರ
ಅಂದಕ್ಕೆ ಚುಡಾಯಿಸ್ತಾರೆ ಅಂತ ಸುಮ್ನೆ ಯಾಕೆ ಬೇಕ್
ಇಲ್ಲ ಇಲ್ಲ ಅದೆಲ್ಲಾ ಏನು ನಡೆಯಲ್ಲ ಅಲ್ಲಿ.
ಹ್ಮ್.
ಇದು ಏನು ಕುಟುಂಬಗಳೆಲ್ಲ ಇರುತ್ತೆ.
ಅಲ್ಲಿ ಇವರ್ ಇರ್ತಾರಾ ಅಂದ್ರೆ ನೋಡ್ಕೊಳಕೆ.
ಹಾ ಇರ್ತಾರೆ ಇರ್ತಾರೆ.
ಮತ್ತೆ ಇನ್ ಯಾರ್ಯಾರ್ ಇರ್ತಾರೆ.
ಅದೇ ಕುಟುಂಬಗಳು ಆಮೇಲೆ ನೋಡ್ಕೋಳಕ್ ಎ ಎಲ್ರು ಇರ್ತಾರೆ. ಆಮೇಲೆ ಅಲ್ಲೆಲ್ಲ ಆಟಾಡೋದೆಲ್ಲ ಇದೆ.
ಏನೇನ್ ಆಟಾಡೋದಿದೆ ಜಾರುಬಂಡಿ ಅದ್
ತರ ಇದು ಮತ್ತೆ ಇದು ಗೊತ್ತಾ ನಿಮಗೆ ಕೊಲಂಬಸ್ ಅಂತಾರಲ್ವಾ.
ಹಾ ಹೌದು.
ಅದೆಲ್ಲ ಐತಿ ತುಂಬಾ ಆಟ ಆಡದ ಇದೆ ಆಮೇಲೆ ಸೈಕ್ಲಿಂಗ್ ಇದೆ. ಆಮೇಲೆ ಅಲ್ಲಿ ಒಂದು ಜಾಗದ ಹತ್ರ ಇದು ಇದೆ ಅಲ್ಲಿ ಇದು ನಾಯಿಗಳಿರುತ್ತೆ ಎಲ್ಲಾ ತರದ ನಾಯಿಗಳಿರುತ್ತೆ.
ನಾಯ್ ಕಚ್ಚಲ್ವಾ.
ಅದು ಸಾಕಿರೋ ನಾಯಿ ಕಣ್ರಿ ಅವ್ರು ಓನರ್ಸ್ ಎಲ್ಲಾ ಕರ್ಕೊಂಡ್ ಬಂದಿರ್ತಾರೆ ತುಂಬಾ ಎಷ್ಟು ಚೆನ್ನಾಗ್ ಚೆನ್ನಾಗಿರೋ ನಾಯಿಗಳೆಲ್ಲ ಎಲ್ಲಾ ತರದ ನಾಯಿಗಳು ಇರುತ್ತೆ.
ದಪ್ ದಪ್ಪು ನಾಯಿ ಬಂದಿರುತ್ತಾ.
ಕುಕ್ಕಿಂದ ಹಿಡಿದು ದೊಡ್ಡ ದಪ್ಪ ದಪ್ಪ ಇರೋ ಎಲ್ಲ ನಾಯಿಗಳುನು ಇರುತ್ತೆ.
ಹಾ ಹಾ ಮತ್ತೆ ಇನ್ನೇನ್ ನಿಮ್ಗೆ ಏನೇನ್ ಇಷ್ಟ ತಿನ್ಲಿಕ್ಕೆ.
ನಂಗೆ ಚಿಕನ್ ಮೊಟ್ಟೆ ಆಮೇಲೆ
ಅನ್ನದಾಯಿ ಅನ್ನ ತರದ್ದು ಇಷ್ಟನ ಅಥ್ವಾ ಬೇರೆ ಯಾವ್ದಾದ್ರು ಇಷ್ಟನ.
ನಂಗೆ ಎರಡು ಎಲ್ಲ ತರಾನೂ ಇಷ್ಟ.
ಅದು ಅನ್ನ ತಿನ್ನಕ್ ಆಗಲ್ವಲ್ಲ ಅದಕ್ಕೆ ಕೇಳಿದೆ ಅನ್ನ ತರದ್ ಇಷ್ಟನ ಅಥವಾ ಬೇರೆ ತರದ್ ಇಷ್ಟನ ಅಂತ.
ಇಲ್ಲ ನಂಗೆಲ್ಲ ತರದ್ ಇಷ್ಟ ನಿಮ್ಗೇನ್ ಯಾವ ಥರ ಇಷ್ಟ.
ನಮಗೆ ಅನ್ನ ಅಂದ್ರೇನೆ ಆಗೋದಿಲ್ಲ ಅನ್ನ ನೋಡಕೆ ಒಂದರ ಅನ್ಸುತ್ತೆ.
ಹ್ಮ್.
ಅನ್ನ ತಿಂದು ತಿಂದು ತಿಂದು ಬೇಸತ್ ಹೋಗ್ಬಿಟ್ಟಿದೀನಿ.
ಹೌದಾ ನಮ ನಮ್ದ್ ಹಂಗೇನಿಲ್ಲ.
ಹ್ಮ್ ಮತ್ತೆ ನಿಮ್ ಜೊತೆ ಮಾತಾಡಿದ್ದು ಖುಷಿ ಆಯ್ತು ಧನ್ಯವಾದಗಳು.
ನಮ್ಗೂ ತುಂಬ ಖುಷಿ ಆಯ್ತು ತುಂಬಾ ಚೆನ್ನಾಗ್ ಮಾತಾಡ್ ಮತ್ತೆ ಯಾವಾಗಾದ್ರೂ ಸಿಗ್ತೀನಿ ಧನ್ಯವಾದ ಹಾ ಧನ್ಯವಾದ.